ಹಾ ಹೇಳು ಶಬ್ಬು ಏನ್ ಮಾಡಕತಿ
ನೀವೇನ್ ಮಾಡತ್ತೀರಿ
ನಾವು ಏನಿಲ್ಲ ನೋಡ್ ಸುಮ್ಮನೆ ಕುೂಂತಿದ್ದೆ
ಹೌದಾ ಹ್ಮ್ ಇನ್ನ ಇಲ್ಲ ಮಾಡಕ ಬಂದ ಕುಡುದ ನಾನು ಈಗ
ಹ್ಮ್
ಹ್ಮ್
ಅಂಗಡಿಗಿ ಹೋಗ್ಯಾರ ಏನ
ಅಮ್ಮ ಹೋಗ್ಯಾರ ಅಂಗಡಿಗೆ
ಹ್ಮ್
ಕುಡಿತಾಳ ಅವನು ಇಲ್ಲೇನ್ ಬರಂಗಿಲ್ಲ ಜಾಸ್ತಿ
ಹ್ಮ್ ಒಮ್ಮೆಲೆ ಸಾಯಂಕಾಲ ಬರ್ತಾರನು ಎಷ್ಟ ಹೊತ್ತಿಗೆ ಬರ್ತಾರ
ಎಂಟ ಗಂಟೆಗ
ಎಂಟು ಗಂಟೆಕ
ಹ್ಮ್ ಬರಗ ಲೇಟ ಎಂಟ ಗಂಟೆ ಬಂದ ಸ್ಥಳ ಅದ್ಕ್ಕೆ ಲೇಟ್ ಆಗುತ್ತ ಅಂತೇಳಿ ನಾನೇ ಅಡಗೆ ಅದು ಮಾಡಿ ಊಟ ಗೀಟ ಮಾಡ್ತೀವಿ
ಹ್ಮ್ ಹ್ಮ್ ಬಂದ್ ಕೂಡ್ಲೇನೆ ಹಂಗೆ ಊಟ ಮಾಡ್ಬಿಡ್ತೀರನೋ.
ಪ್ಪ
ಹ್ಮ್ ಹ್ಮ್ ಈಗ ನೀವ ಇರ್ಲಿಲ್ಲ ಅಂದ್ರೂ ಅಮ್ಮಾರೊಬ್ಬ್ರೇ ಇರ್ತಾರನು.
ಹ್ಮ ನೋಡಿ ಒಬ್ರೇ ಏನು ಬಾಳ್ ಹಾಕಿದನ್ ಕಷ್ಟನೇ
ಕಷ್ಟ ಪಾಪ ಈಗ ಅಡ್ಗೆ ಅದು ಎಲ್ಲ ಅವ್ರೇ ಮಾಡ್ಕೊಂಡು ತಿನ್ಬೇಕು ಅಂಗ್ಡಿಗೆ ಹೋಗ್ಬೇಕು
ಬೆಳಗ್ಗೆನೆೇ ಹೋಗ್ಬ ಹೋಗ್ತಾಳ ಏಳ ಗಂಟೆಗೆ ಹೋಗ್ತಾಳ ಮತ್ ಬೆಳಗ್ಗೆ ಆರು ಐದುವರೆಗೆ ಹಿಂಗಗೆ ಎದತಾಳ.
ಹ್ಮ್.
ಸ್ವಲ್ಪ ಮಾಡ್ಕೊತಾಳ ಇಲ್ಲಾಂದ್ರೆ ಹಂಗೆ ಹೋಗ್ತಾಳ ಏನ್ ಒಬ್ಬಕ್ಕೆದನ್ ಬಿಡು ಅಂತೇಳಿ ಏನ್ರ್ ತಿನ್ಂತೀನಿ ಇಲ್ಲಾಂದ್ರೆ ಚ ಆದಾಗ ಇದ್ ಬಿಡ್ತಾ ಚಂದನ.
ಏ ಯಪ್ಪಾ ಚಾದಾಗ ಇರಬಾರಡದ ಏ ಎಲ್ಲಾ ಏನು ಮೈಯಂದ ಎಲ್ಲಾ ಇದ ಆಗ್ಬಿಡ್ತೈತಿ
ಹಂಗೆ ಆ ಹಂಗೆ ನಾ ಎಷ್ಟು ಬೈತೀನಿ ಸು ಏನ್ ಒಂದ್ ಎರಡ್ ರೊಟ್ಟಿ ಗ್ಯಾಸನ್ ಮೇಲ್ ರೊಟ್ಟಿ ಮಾಡ್ಕೊಂಡು ಹೋಗೋದೇಏನ್ ಬಾಳ ಹೊತ್ತನು ಹತ್ ನಿಮಿಷದಾಗ ಆಗುತ್ತ ರೊಟ್ಟಿ ದಿನ್ನಾ ಮಾಡ್ಕೊಂಡ್ ಹೋಗ್ ಬಿಸಿ ಬಿಸಿ ಮಾಡ್ಕೊಡ್ ತಿನ್ನುವಂತಿ ಅಂತ ನಾನ್ ಅಂತಿನಲ್ಲ ಒಬ್ಬಕಿ ಸಲಂದೇ ನಾನ್ ಎರಡ ನಾನ್ ಎಡ್ ಮಾಡಕ್ ಹೋಗವ್ ನಾ ಕತಾವ ಅಂತಾಳ
ಆದ್ರ ಆಗ್ಲಿ ಅವ ಎರಡು ಮೆತ್ ಮತ್ತಗಿಡಬೇಕು ಮತ್ ಬಂದ್ ಸಂಜಿನಗ ಉಣಬೇಕು
ನಾನನ್ ಆತ ಹಾಕ್ ತಗೋ ಮತ್ ಅದೇ ಮುಂಜೆನ್ ಮಾಡಿದೆ ಮತ್ ಸಂಜೆಗ್ ತಿನ್ನಲ. ಏ ಮ ಟೈಮೆ ಸಾಲಲ್ಲ ಅಲ್ಲಿಲ್ಲಿ ತನಕ ಕಸ ಬಳಿಬೇಕು.
ಇಲ್ಲ ಅಂದ್ರರು ಒಂದಚೂರು ಅವಲಕ್ಕಿನು ಬಾಳ ಶಕ್ತಿ ಸಬ್ಬು ಅವಲಕ್ಕಿ ಬಾ ಚಲೋ. ಈಗ ನಮ್ಮ ದೇಹಕ್ಕೆ ಬಹಳ ಆರೋಗ್ಯ ಅದ ಅವಲಕ್ಕಿ
ಹೌದು.
ಒಂದ್ ಇಡೀ ಅವಲಕ್ಕಿ ತೊಸ್ಕೊಂಡ್ ಹೋಗ್ಬೇಕ ಅಲ್ಲಿ ಹೋಗಿನ್ ಸ್ವಲ್ಪ್ ನಂರ ಹತ್ತು ಗಂಟೆ ತಿನ್ಬೇಕ ಅದನ. ಬಾಕ್ಸ್ನಾಗ್ ಇದು ಆಮೇಲೆ.. ಸಂಜೆಿನ ಬಂದ್ ಎರಡ್ ರೊಟ್ಟಿರ್ ಮಾಡ್ಕೊಂಡ್ ನೋಡ್ಬೇಕು ಇಲ್ಲಾಂದ್ರೆಸಕ್ತ ಆಗ್ಬ ಬಿಡ್ತಾರ.
ಆಸ ಆಕ್ತಿನೂ ಆಗ್ತಾಳ ಈಗ ಏನು ತೈದನಿ ಇಲ್ಲ ಪೂರಾ ಸರ್ಗ್ ಪುಟ್ಟಾಳ ಅವನು ಈಗ. ಏನು ಓದಿಲ್ಲ ಈಗ.
ಟ ಇಲ್ಲ. ನಿದ್ದಿರಲ್ಲ ಯಾಕಷ್ಟ ಇಷ್ಟಪಟ್ಟ್ದ ಆಡಿ ಮಾಡ್ತಾರ ಬಿುಡವಯ್. ಚಂದೈ ಸುಮ್ಮ ನೆಮ್ಮಿಯಿಂದ ಇರು.
ನಾನ್ ಅದೇ ಅಂತಿ ನೋಡವ ನಿನ್ಗೇನ್ ಯಾರಿಲ್ಲ ಇದ್ದ ಇದ್ದ್ ಹೆಣ್ಮಕ್ಳು ಲಗ್ನ ಮಾಡಕ ಕೊಟ್ಟಿದ್ದಿ. ಇರೋ ಒಬ್ಬ ತಮ್ಮ ಅದಾನ. ತಮ್ಮನು ಈಗ ಏರ್ಪೋರ್ಟ್ನ ಆಗ ಕೆಲಸ ಸಿಕ್ಕದ ಅವನಿಗ ಈಗ ಜಾಬ್ನೇ ಆಗದ ಅವನ ಈಗ. ಅವನಿಗೂ ಹ್ಮ ಅವ್ನಿಗೂ ಏನಿಲ್ಲ. ಮೂವತ್ತೈಐದು ಸಾವಿರ ಆದ್ ಬೆಂಗ್ಳೂರು ಕೆಂಪೇಗೌಡ ಏರ್ಪೋರ್ಟ್ ಏತ್ತಲ್ಲಾ
ಯ್ ಆಯ್ತು ಬುಡು ಅಂದ್ರ.
ಹ್ಮ್ ಅಲ್ಲಿಗ ಆಗೇನ್ ಈಗ ರೀಸೆಂಟ್ ಆಗಿ ಏನ್ ಮೂರ್ ತಿಂಗ್ಳ ಆಯ್ತವರು ಜಾಯ್ನ್ ಆಗಿ
ಹ್ಮ
ಅದೇ ಅದೇ ಅಂತೀನ್ ನಾ ನೋಡವ ಈಗ ಎಷ್ಟ ದಿನ ಮಗ ಮಗ ಸಲಯಂದ ಅ್ ದೂಡತಿದಿ ಈ ಗುಟ್ಟ ಗುಡು ಏನ್ ಆದಷ್ಟ ಅಲ್ಲಿಲಿ ಏನಾರ ಮಾಡ್ಲಿ ಆರಾಮ ಮಾಡ್ಕೊ ತಂದು ಕುಂದ್ರು ನಿನ್ಗು ನಿನ್ಗೇನ್ ಯಾರು ಅನ್ನಂಗಿಲ್ಲ ಗಳಿಸಿಿನ ಯಾರಿಗ ಇಟ್ಟ ಹೋಗ್ತಿದಿ ಅಂತ ಬಾಳ ಅಂತೀನ್ ನಾನು ನನ್ನ ಅಷ್ಟು ಅನ್ನ ಕೇ ಬೇಡ ಬೈಕಿನೇ ಬೇಡ ಆದ್ರರುನು ನಾ ಎಲ್ಲಾ ಊಟ ಮಾಡ್ತೀನಿ ಎಲ್ಲಾ ತಿಂತೀನಿ ಏನ್ ತಿಂತಾಳಾ ಏನ್ ಬಿಡ್ತಾಳಪ್ಪಾ ಏನ್ ಇಲ್ಲ ಸುಮ್ನೆ ಅಂತಾಳ
ಪೇಮೆಂಟ್
ಮೂವತ್ತೈದ ಸಾವಿರ
ಮೂವತ್ತೈಐದು ಹ ಅಲ್ಲಾ ಇವಾಗ ಎಷ್ಟು ವರ್ಷ ಅವನಿಗೆ
ಇವಾಗ ಹತ್ತೊಂಬತ್ತು ವರ್ಷ ನೋಡು
ಹತ್ತೊಂಬತ್ತ ಪ
ಪರವಾಗಿಲ್ಲ ಒಂದಂದ ನಮ್ಗ ಯಾಕಂದ್ರ ಅದ್ಭುತ ಅನ್ಸ್ಬಿಡ್ತದ ಅವ ಮೊದ್ಲೆ ಏನ್ ಇರ್ಲಿಲ್ಲ ಸಾಲಗ್ ಹೋಗಕಂದ್ರ ಒಳ್ಳೆ ಅಂತಿದ್ದ ಜೋಳಗಿ ಜೋಳ್ಗಿ ಕಟ್ಕೊಂಡ್ ಹೋಗ್ತಿದ್ದಿ ನಾನು ನಮ್ಮ ಅವವ್ವ
ಹ್ಮ್
ಸಾಲಿಗೆ ಹೋಗಿ ಬಿಟ್ಟ ಬರ್ತಿದ್ವಿ ಕಟ್ಕೊಂಡು ಬಂತಿ ಇನ್ನಾದ್ರೂ ಬೈತಾರ ಅವನಿಗೆ
ಹ್ಮ
ಎಪ್ಪ ನೀವ ಅವ್ವ ನೀಮ್ ಅಕ್ಕ ಎಷ್ಟು ಕಷ್ಟ ಪಟ್ಟಾರಯ್ಯಪ್ಪ ನಿಮ್ ಸಾಲಿಗೆ ಸೇರ್ಸಾಕ ನೀನಂದ್ರ ಭಾರಿ ಆಗಿದ್ ಬಿಡಪ್ಪಾ ಅಂತ ಹೆಮ್ಮೆ ಪಡ್ತಾರ ಈಗ ಅವ್ನಿಗೆ
ಅದೇ ಅದೇ ಮಕ್ಳ ಯಾವ್ ಶಾಲೆ ಇಂಟ್ರೆಸ್ಟ್ ಇರಲ್ಲ ಅವ್ರೇ ಮುಂದುವರಿತಾರ ಮುಂದ್
ಹ್ಮ್ ಏನು ಇಲ್ಲ ಎಷ್ಟ ಟೆಂತ್ ಆದ್ಮೇಲೆ ಉಡಾಳ ಅಂದ್ರ ಉಡಾಳು ಬರ್ರಿ ಉಡಾಳ್ ಹುಡ್ಗ ಜೊತಿ ತಿರ್ಗಾಡವ ಬರೀ ಫೋನ್ ಹೊಸ ಹೊಸ ಫೋನ್ ತಗೋಳವ ಹೊಸ ಬಟ್ಟಿ ಐದ್ ಆರ್ ಸಾವಿರ ರೂಪಾಯಿ ಬಟ್ಟಿ ತಗೊಳವ ಬರಿ ಇಷ್ಟೇ ಬರೀ ರೊಕ್ಕ ಖರ್ಚು ಮಾಡೋದೇ ಮಾಡೋದೆೇ ನಮ್ಮ ಅವ್ವಗೇ ಅಂದ್ರೆ ನಾವ್ ಬೈತಿದ್ ನೀನು ಕೇಳಿದಂಗ ಕೇಳಿದಂಗ ರೊ ಕೊಡು ಅವನ ಎಂಜಾಯ್ ಮಾಡ್ಕೋತ ಓಡಾಳ ಆಕ್ತಾನ ನೀನ್ ಇಷ್ಟ ಕುಂದ ನ ದುಡ್ಕೋತ ಅಂತ ನಾವ್ ಅಂತಿದ್ವಿ ಎಷ್ಟ್ ಬೈತಿದೀವಿ ನಾ ನಮ್ ತಮ್ಮಗ ಆದ್ರೂ ಅವನ ಬೈದದಕೂ ಚಲ ಚಲ ಪಡ್ಕೊಂಡ್ ನೋಡವ
ಚಲೋ ಆಯ್ತು ಬಿಡು ಪಾಪ ಆಯ್ತು ಇನ್ನೊಂದು ಒಂದುಎರಡು ಮೂರು ವರ್ಷ ಮ್ಯಾರೇಜಗೆ ಬರ್ತಾನ ಅವನು
ಹ್ಮ್ ಈಗೇನ್ ಮ್ಯಾರೇಜ್ ಆದ ಅಷ್ಟ್ ಇಂಟ್ರೆಸ್ಟ್ ಮಾಡಲ್ಲ ಅವ್ನು ಯಾಕ ಹುಡುಗ್ಯಾರ ಅಂದ್ರೆ ದೂರ್ ಸರಿತಾನ
ಹ್ಮ ಹಾ ಹಾ
ಹ್ಮ್ ಯಾಕಂದ್ರ ಈಗ ಒಂದ್ಸಲ ಮಾಡ್ಕೊಂಡ್ ಬಿಟ್ಟ ಒಂದ್ಸಲ ಹುಡ್ಗಿ ಇಂದ ಬೆನ್ ಹತ್ತಲಂತ ಆ ನೀನ್ ಮಾಡ್ಕೊಂಡ ನಿನ್ಗ ಮಾಡ್ಕೊತನಿ ಇಲ್ಲ ಅಂದ್ರ ನಾನ್ ಸಾಯ್ತೀನಿ ಅಂದಕ ಶ ಅಂತ ಪರಿನೂ ಇದ್ಲಂತ ಅ ನೀ ನನ್ಗ ಏನು ಗೊತ್ತಿಲ್ಲ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅ ಹೇಳದಕನೆ ಹಾಕಿ ಊರ್ಲ್ ಹಾಕೊಂಡ್ ಸತ್ತಾಳ
ಒಯ್ಯೋ ಒಯ್ಯೋ ಕರ್ಮ ಹ್ಮ.
ತಮ್ಮ ನಿಂದು ಬಿದ್ದು.
ತೋ ತೋ ತೋ.
ಅದಕ್ಕೆ ನ. ನಮ್ಮ ಮನ್ಯಾಗ ನಮ್ಮ ನಮ್ ತಮ್ಮ ಹ ಹುಡ್ಗರ್ ಸಾಹಸನೇ ಬೇಡ ಅಂತ ಹೇಳಿ ಹುಡ್ಗೀರ್ ಅಂದ್ರೆ ದೂರ ಹೋಗ್ತಾನ.
ಆಯೋ. ಇರ್ಲಿ ಬಿಡವ ಮತ್ತ ಏನ್ ಮಾಡದು ಅವ್ನಿಗೆ ಯಾವಾಗ ಇಷ್ಟ ಆಗುತ್ತೆ. ತೋಂಗಾಡ್ಕೋೊಳ್ಳಿ..
ಅದ್ಕ ನಾವು ಹೇಳ್ಬಿಟ್ಟಿ ನೋಡಪ್ಪಾ ನೀನ್ ಇಷ್ಟ ನಿನ್ನ ನಾವೇನ್ ಫೋರ್ಸ್ ಮಾಡಲ್ಲ. ನೀ ಎಲ್ಲ ಇಷ್ಟಪಟ್ಟು ಮಾಡ್ಕೊ. ಹಕೊಂಡ್ರರು ಮಾಡ್ಕೊ ಇಲ್ಲಾಂದ್ರೆ ನಾವ್ ನೋಡಿದನು ಮಾಡ್ಕೊ ನಾವೇಏನ್ ಫೋರ್ಸ್ ಮಾಡಲ್ಲ ನಿನ್ ಇಷ್ಟ.
ಹ್ಮ್ ಮನ್ಯಾಗೆ ಯಾರು ಇಲ್ಲನ.
ಯಾರಿಲ್ಲ.
ಅಕ್ಕನ ಮಕ್ಕಳು ಎಷ್ಟ ಎಷ್ಟ ಸಣ್ಣಾರದರ ನೀನ.
ಅಕ್ಕನ್ ಮಕ್ಳು ಎಷ್ಟ ಅಂದ್ರ ಹತ್ತು ವರ್ಷದವಾರ ಅದಾರ ಅವರು.
ಹ್ಮ ಹ್ಮ.
ಅವರು ಹತ್ತು ವರ್ಷ ಎರಡ್ ಅವಳ. ಜೋಳಿ ಅ ಆದ ಅವ್ರ ಅಕ್ಕಾಗ. ಎರೆಡು ಅವಳ ಜೋಳಿ. ಒಂದ್ ಹೆಣ ಮಗು ಅವ್ರು ಅಲ್ಲೇ ಬೆಂಗಳೂರಾಗ ಇರ್ತಾರ.
ಒಂಬತ್ ವರ್ಷ ಇದು ಆದ ಡಿಫ್ರೆಂಟ್ ಆಗ್ತದಾನ ಅವ್ರಿಗೆ ಅವ್ರಿಗೆ.
ಹ್ಮ್ ಅವಯಿ ಈಗ ನಮ್ಮ ಮಂದಿ ಕೊಡಂಗಿಲ್ಲ ಅಕ್ಕನ್ ಮಕ್ಳು.
ಹ್ಮ್ ಕೊಡಲ್ಲನು.
ಹ್ಮ್ ಹ್ಮ್ ಕೊಡಲ್ಲ ಯಾಕಂದ್ರ ಏನಂದ್ರ ಅಣ್ಣ ಒಂದೇ ಹೊಟ್ಟೇಲಿ ಹುಟ್ಟಿದ ಅಣ್ಣ ತಂಬ್ರ ಮಕ್ಳಗ ಮಾಡಾಗ ಐತಿ. ಸಂಪ್ರದಾಯ ಈಗ ಇವ ನಮ್ಮ್ ಅಕ್ಕ ತಮ್ಮನ್ ತಮ್ಮಕ್ ಪಡಂಗ ಇಲ್ ಈಗ ನಾವು.
ಕೊಡಲ್ಲ ಅನು. ಹ.
ಹ್ಮ್.
ಅಕ್ಕನ ಮಗಳ ತೆಂಗಿ ಮಗಳ ಅಂತ ಮಾಡ್ಕೊತಾರ ನಮ ಕಡೆ.
ಹೌದು ಇಲ್ಲಿ ನಿಮ್ ಕಡೆ ಐತ ಆದ್ರೆ ನಂಬಲ್ಲಿಲ್ಲ.
ಹ್ಮ್ ಹ್ಮ್ ಹ್ಮ್.
ಹ್ಮ್ ನಮ್ಮಗ್ ಕೊಡಂಗಿಲ್ಲ ಬಿಿಡು ನಮ್ಮ ನಮ್ಮ ಮಕ್ಳನ ದೊಡ್ಡ ಹೋಗಿದ ಅಂದ್ರ. ಪಡಬೋದು.
ಮನೇಂದ ಮನ್ಯಾಗ ಮಾಡಬಾರ್ದು ಬಿಡವ ಇವ. ಹ ಬಾಳ್ ಕಿರಿ ಕಿರಿ ಸಕ್ಸಸ್ ಆದ್ರ ಆತ ಆಲಿಲ್ಲ ಅಂತ. ಇಲ್ಲ.
ಇಲ್ಲ ಹೌದು ಈಗ ಈಗ ಯಾಕಂದ್ರ ಈಗ. ಜನ ಮಾತು ಕೇಳಂಗಿಲ್ಲಲ್ಲ ಈಗ ನಮ್ಮವರು ಅಂತ ಕ ಹೇಳಿ ಭಾವನೆ ಬಂದ್ಬಿಡ್ತದ ಯಾರಿಗೂ ಏನು ಅನ್ನಂಗ ಆಗಲ್ಲ.
ಇಲ್ಲ ಇಲ್ಲ ಇಲ್ಲ ಹ್ಮ್. ಬಾಳ ಪ್ರಾಬ್ಲಮ್ ನೋಡವಾ ಇರ್ಲಿ ಅವ್ರ್ ಅವ್ರ್ ಹಣೆಬರಹ ಎಲ್ಲೆಲ್ಲಿ ಇರತ್ತ್ ತವಲ್ಲ
ಅಷ್ಟೆ ನಾವು ಏನು ಫೋರ್ಸೇಬಲ್ ಮಾಡಿಲ್ಲಾ ಈಗೇನಿದ್ರುನು ಹೇಳಿ ಸ್ವಲ್ಪ್ ಮನಿನು ಸ್ವಲ್ಪ್ ಚಲೋ ಇಲ್ಲ ನಮ್ದು ಒಳಗಾದ
ಹ್ಮ್ ಹ್ಮ್
ಮತ್ತಾದ್ ಅದ್ಕೆ ಮನಿಗಿನಿ ಕಟ್ಕೊರಪ್ಪ ದುಡ್ಕೊಂಡು ಮನಗಿನಿ ಒಂದ್ ಕಟ್ಟಿದೆ ಅಂದ್ರೆ ಮತ್ ಮುಂದ್ ಆಕಡೆ ಈಸಿ ಅನ್ಸತ್ ನೋಡ್ ನೀನ್ ಮದ್ವಿ ಅಂತೆಳಿನಿ ಹೂಂ ಅಂತ ಹೇಳ್ಯಾನ್ ಏನ್ ಮಾಡ್ತಾನೋ ಏನೋ
ಏನ್ ರೋಡ್ ಸೈಡ್ ಜಾಗ ಅದು ಹೌದೇನು
ನಮ್ದು ರೋಡ್ ಸೈಡಿಗ್ ಹೊಲ ಐತಿ
ಹೊಲ ಅದ
ಹ್ಮ್ ಜಾಮನಗರ ಹುಡುಗಿಕ್ ಅದ ಕೀ ನೋಡಿದಿನ್ ನಾ ಕೆರ್ಯಾಗ
ಏನಪ್ಪಾ
ಕೆರಿ ಆ ಕೆರೆ ಏ ನಮ್ ಹೊಲ ಅಷ್ಟೇ ಅದ್ ನೋಡ್
ಹೌದೇನಾ ಅಂದ್ರೆ ಪ್ಲಾಟ್ ಗೀಟ್ ಆತ ಒಂಚೂರ್
ಹ್ಮ್ ಪ್ಲಾಟ್ ಆದ್ರು ಏನು ಕೋಟಿಗಟ್ಲೆ
ಬಾರಿ ಹುಡುಗಿ ಎಷ್ಟ್ ಚಕರಿಯದ
ದೀರೆಕ್ವ ಐತಿ
ಹ್ಮ್ ಅಂದರು ಚಲೋ ಬಿಡು
ಹ್ಮ್ ಮೂರ್ ಎಕರೆ ಇತ್ತ ನಮ್ದು ಹೊಲ ಅಂದ್ರೆ ನಮ್ಮ ಅಪ್ಪಾಗೆ ಇಬ್ರು ಹೆಂಡ್ತಿದರು ಒಬ್ ಬ್ಬ ಅಣ್ಣ ಅದಾರ ಮೂರ್ ಎಕ್ರ್ ದಾಗ್ ಈಗ ಅವ್ನಿಗ್ ಅರ್ಧ ನಾವು ಅರ್ಧ ತಗೊಂಡಿವಿ
ಇಬ್ರು ಹೆಂಡ್ರೆನು ಅಪ್ಪರ್ಗೆ
ಹ್ಮ ಅಪ್ಪಾರಿಗೆ ಇಬ್ರ್ ಹೆಂಡ್ರು ಈ ನಮ್ಮ ಅಪ್ಪನೂ ಭಾರಿ ಇದ್ದ ನಮ್ಮಪ್ಪ
ಹಾ
ಒಂದು ಪೊಲೀಸ್
ಇದಾರೆನ್ ಅವರುನೂ
ಇಲ್ಲ ಮೊನ್ನೆ ನಮ್ಮಮ್ಮಿನೇ ನೇ ಎಂತಿ ಫಸ್ಟ್ ನೇ ಹೆನ್ ಫಸ್ಟ್ ನೇ ಹೆಂಡ್ತಿ ಇಲ್ಲ ತೀರ್ಕೊಂಡಾರ್ ಈಗ್ ರೀಸೆಂಟ್ ಆಗ್ ಮೂರ್ ವರ್ಷ್ ವರ್ಷ ಆಯ್ತೇನ್ ತೀರ್ಕೊಂಡು
ಅವ್ರ ಮಕ್ಕಳು ಎಷ್ಟ್ ಜನ ಅದಾರ
ಅವ್ರ ಮಕ್ಳು ಇಬ್ಬ್ರ ಗಂಡ ಮಕ್ಳ ಅದಾರ ಒಬ್ಬಕಿ ಹೆಣ್ಮಗಳಳದಾರ ಇವಾಗ ಏನದ ಈಗ ಈಗ ಹೆಂಡತಿದವ್ರಿಗೆ ಆತದ ಪಾಲ ಏನ್ತಿ ಮಕ್ಳು ಎಷ್ಟ ಹಕಿರ್ಲಕ್ಕ ಸಂಬಧ ಇಲ್ಲ ಏನ್ಂತಿದರ್ ಆಗದು ಫಸ್ಟ್ ನೇ ಎಂತಿ ಸೆಕೆಂಡ್ ನೇ ಎಂತಿಗೆ ಮೂರ್ ಎಕರೆ ಇದ್ದದ್ದು ಧೀರ್ ದೀರ್ ಎಕರೆ ಆಗ್ಯದ
ಹ್ಮ್ ಹ್ಮ್ ಹ್ಮ್
ಈಗ ಅವ್ರ ಏನ್ ಮಾಡ್ಯಾರ ದೀಡ ಎಕರದಾಗ ತಮ್ಮಗ ಒಂದ್ ಸ್ವಲ್ಪ ಕೊಟ್ಟಾರ ತಂಗಿ ಒಂದು ಕೋಟಾರ
ಹ್ಮ್ ಹ್ಮ್ ಹ್ಮ್
ಹ್ಮ್ ಅವರು ನಮ್ಗೇನಲ್ಲ ನಾವೇನ್
ಮಾತಾಡ್ತಾರ ನೀದ್ರಗ್ ಸಿಖರ ಮಾಡಿ ಇರಾ
ಮಾತಾಡ್ತಾರೆ ಇಲ್ಲ ಬಾಜುನೇ ಕೊಯ ಮನಿ ಬಾಜುನೇ ಅದಾವ ಎರಡು ರೂಮ್ ಎರಡೆರ ರೂಮ್ ಎರಡ್ ರೂಮ್ ಅಂತ ಹೇಳಿ ಎರಡ್ ಬಾಗ್ಲು ಹ ಎರಡು ರೂಮ್ ಎರಡೆಡ್ ರೂಮ್ ಅಂತ ಹೇಳಿ ಎರಡ್ ಬಾಗ್ಲಿ ಅದಾವ ಆ ಬಾಗ್ಲಿ ನಾವ ಇದ್ವಿ ಈ ಬಾಗ್ಲೇಗ್ ಅವರ ಅದಾರ ಅಣ್ಣ ಅಷ್ಟೇನ ಬಾಂಡಿಂಗ್ ಏನು ಅಷ್ಟು ಕನೆಕ್ಟ್ ಇಲ್ಲ ಜಾಸ್ತಿ
ಹ್ಮ್ ಹ್ಮ್ ಹ್ಮ್ ಈಗ ಮ್ಯಾರೇಜು ಅದು ಆದ್ರ ಬರ್ತಿದ್ರ ನಿಮ್ ಮ್ಯಾರೇಜಕ್ ಅವ್ರು
ಹ್ಮ್ ಹ್ಮ್ ಬರ್ತಿದ್ವಿ
ಹ್ಮ್ ಹ್ಮ್
ಬಂದ್ ಹೋಗ್ತಿದ್ರಿ ಹಂಗೇನಿಲ್ಲ
ಹ್ಮ್ ಅದು ಅಂದ್ರು ಒಂಥರ ಬೇರೆ ನೆನ್ಸಿ ಕೊಡ್ತ ಹೋದು
ಹ್ಮ್ ನೀನ್ ಎಷ್ಟೇ ನಮ್ಮವ್ರು ಅಂದಕೊಂಡ್ರ ಅವರು ಒಂಂತರ ಬೇದ ಬ ಈ ನಮ್ ನಾವೇ ಮಾಡ್ತೀವೋ ಅವ್ರೇ ಮಾಡ್ತವೋ ಗೊತ್ತಿಲ್ಲ ಬಟ್ ಅದ್ರೊಳಗ್ ಒಂದ್ ದಡ್ಡು ಗೋಡೆ ಬಂದ್ಬಿಡ್ತದ್ ನೋಡ ಯಾಕೆನು
ಹೌದೌದೌದು ಹ್ಮ್ ನಮ ಮನಸ ಒಪ್ಪಿದ್ರೆ ಮಾತ್ರ ಇದ ಆತದೆ ನಲ್ಲ
ಹಾಗಲ್ಲ ನಮ್ದು ಎಷ್ಟು ಪರಿಸ್ಥಿತಿ ಇದ ನಾವ್ ಎಷ್ಟೋ ಕಷ್ಟದಾಗ ಎದ್ರರಿಸಿ ಬಂದಿವ ಒಂದ್ರ ನಮ್ ಸಪೋರ್ಟ್ ಯಾವತ್ತು ನಿಂತಿಲ್ಲ
ಹ್ಮ್ ತಾ ಹಂಗಂದ್ರನೇ ಕಷ್ಟ ನೋಡು ಏನು ಮಾಡಕ್ಕ ಆಗಲ್ಲ
ಅಷ್ಟೆ ಮತ್ತೇನ ಅವ್ವ
ಹ್ಮ್ ಹ್ಮ್ ಹ್ಮ್ ಅಷ್ಟ ಹ್ಮ್ ಸರಿ ಮತ್ತೆ ಮಾಡ್ತನೀರು ಷಬು
ಹ್ಮ್ ಸರಿ ಆಯ್ತು